ನಮಸ್ತೆ ಆರಾಮ್ದೀರಾ. ಹಾ ನಾವು ಆರಾಮಿದ್ದೀವಿ ನಿಮ್ಮ್ ಹೆಸರು.
ಪದ್ಮಿನಿ ಅಂತ ನಿಮ್ಮ ಹೆಸರು.
ನಮ್ಮ ಹೆಸರು ಅನ್ ವಿಷಾ ಅಂತ ಏನ್ ಮಾಡ್ತಿದ್ದೀರಿ ಓದ್ತಿದ್ದೀರಾ ಇಲ್ಲಂದ ಜಾಬ್ ಮಾಡ್ತಿದ್ದೀರಾ.
ಇಲ್ಲ ನಾನು ಇಂಜಿನಿಯರಿಂಗ್ ಮಾಡ್ಕೊತ ಇದ್ದೀನಿ. ನೀವು,
ಹ ನಾನು ಓದ್ತಿದ್ದೀನಿ. ಇಂಜಿನಿಯರಿಂಗ್ ನಾನು,
ಹೌದಾ ಯಾವ ಕೋರ್ಸ್. ನಮ್ದು ಸಿ ಎಸ್,
ಹಾ ಯಾವ ಕೋರ್ಸ್ ಅಂತ ನಮ್ದು ಇನ್ಫಾರ್ಮೇಶನ್ ಸೈನ್ಸ್
ಹೌದಾ ಮತ್ತೆ ಏನ್ ಮಾಡ್ತಿದ್ರಿ
ಏನಿಲ್ಲ ಆ ಸುಮ್ನೆ ಅಡ್ಡಕತೀವಿ ಗೆಳತಿಯರೆ ಜೊತೆ
ಹೌದಾ ಕಾಫಿ ಆಯ್ತು ನಾನು ಅಷ್ಟೆ ಸುಮ್ನೆ ಆಚೆಗಬಂದಿದ್ದೆ
ಹ್ಮ್ ಕಾಫಿ ಆಯ್ತು ನಮೀ ಈಗ ನಾಲ್ಕು ಇಲ್ಲೊಂದೆ ನಾಕುವರಿ ಇಲ್ಲಂದೆ ಐದಕ್ ಇಡ್ತಾರ ಸ್ನಾಕ್ಸ್ ಮತ್ತೆ ಕಾಫಿ. ಇವತ್ತು ಕಾಫಿ ಕೊಟ್ಟಿಲ್ವ ಟೀ ಕೊಟ್ಟಿದ್ರು ಚಾಯ್ ಹೌದು
ಹಾಸ್ಟೆಲಲ್ಲ ಇರೋದು ನೀವು
ಹಾ ನಾವು ಹಾಸ್ಟೆಲ್ ನಲ್ಲಿ ಇರೋದು ನೀವು
ನಾವು ಹಾಸ್ಟೆಲ್ಲ್ಲೇ
ಹೌದಾ ನಿಮ್ಗ ಯಾವತ್ ಏನ್ ಮಾಡಿದ್ರಿ ಇವತ್ತು ಯಾವ ತಿಂಡಿ ಮಾಡಿದ್ರಿ ಯಾವ ಊಟ ಮಾಡಿದ್ರಿ
ತೆ ನೂಡಲ್ಸ್ ಕೊಟ್ರು ಸಂಜೆ
ಹ ಹೌದು ತಿಂಡಿ ತಿಂಡಿ ಕೇಳಕತಿನಿ ತಿಂಡಿ ಮುಂಜಾನೆ ತಿಂಡಿ ಏನ್ ಮಾಡಿದ್ರಿ ಮಧ್ಯಾಹ್ನ ಊಟ ಏನ್ ಮಾಡಿದ್ರಿ
ಮ ಮಾರ್ನಿಂಗ್ ಬಂದು ಚಿ ತ್ರನ್ನ ಮಾಡಿದ್ರು ಮಧ್ಯಾಹ್ನ ಅನ್ನ ಸಾರು ಚಪಾತಿ
ಹೌದಾ ಹೆಂಗಿರ್ತದೆ ನಿಮ್ಗೆ ಹಾಷೆಲ್ ಫುಡ್ ಚೆನ್ನಾಗ್ ಅನ್ಸತದೆ
ಹ ಎಲ್ಲ ಓಕೆ ಚೆನ್ನಾಗಿ ಅನ್ಸುತ್ತೆ ಪರವಾಗಿಲ್ಲ ದೂರ ಇರ್ತೀವಲ್ಲಾ ಏನ್ ಕೊಟ್ರು ತಿನ್ಬೇಕು
ನಮೀಗ ಮುಂಜಾನೆ ಶಾವಿಗೆ ಉಪಮ್ ಮಾಡಿದ್ರು ಮತ್ತೆ ಮಧ್ಯಾಹ್ನ ಇದು ಜೀರಾ ರೈಸ್ ಕೊಟ್ಟಿದ್ರು
ಅಂತ
ಹ್ಮ್ ಏನು ಹಂಗೆ ತಿನ್ಬೇಕ ಅಷ್ಟೆ ಚೆನ್ನಾಗಿ ಇದ್ದಿದ್ರು ಇಲ್ಲಂದ್ರು ತಿನ್ಬೇಕು ನಾವು ಏನ್ ಮಾಡಕ್ಕ ಆಗಲ್ಲ ಹ್ಮ್
ಮತ್ತೆ ಎಲ್ಲೂ ಹೋಗಿಲ್ಲ ಆಚೆ
ಹ ಹೋಗಿದ್ವಿ ನಾವು ಎರಡ್ ತಿಂಗ್ಗಳ ಮುಂಚೆ ಹ್ಮ್ ಎರಡ್ ತಿಂಗ್ಗಳ ಹಿಂದೆ ಹೋಗಿದ್ವಿ ತಿರುಪತಿ ಅಂತ ಹೋಗಿದ್ವಿ ಮತ್ತೆ ಪಾಂಡಿಚರಿ ಅನ್ನಾಚಲಮು
ಹ್ಮ್ ಯಾರ್ ಜೊತೆ ಹೋಗಿದ್ರಿ
ನಾವು ಅರುಣಾಚಲಮ ಮತ್ತೆ ಪಾಂಡಿಚೇರಿ ಗೆಳತಿಯ ಜೊತೆ ಹೋಗಿದ್ವಿ ತಿರುಪತಿನೂ ಗೆಲತಿಯ ಜೊತೆನೇ ಹೋಗಿದ್ವಿ
ಹೌದಾ ಹೆಂಗಿತ್ತು
ಆಹ ನ ತಿರುಪತಿ ಅಂದ್ರೆ ಎರಡು ಬೆಟ್ಟ ಇದಾವ ಶ್ರೀವಾರ ಬೆಟ್ಟ ಮತ್ತೆ ಅಲಿಪಿರಿ ಬೆಟ್ಟ ಅಂತ ನಮ್ ಗೆಲತಿ ಒಂದಿದಾಲ ಆಕಿ ನಾವು ಬಂದ್ರೆ ಅ ಪಿರಿಗೆ ಬರ್ತೀವಿ ಅಂತ ಆಟ ಹಚ್ಚಿದ್ಲು ಇನ್ನ ನಾವು ಅಲ್ಲಿ ಪ ತಿರಿಗೆಗೆ ಹೋಗಿದ್ವಿ ಇನ್ನ ಶ್ರೀವಾರ್ಗ ಹೋಗಿಲ್ವಾ ಆ ಕಡೆ ಬೆತ್ತ ಇಟ್ಕಂತ ಆಗಿಲ್ಲ ಜಾಸ್ತಿ ಹೊತ್ತಾಗೈತ್ ನಮೀಗ ಸುಸ್ತಾಗಬಿಟ್ಟಿದ್ವಿ ಮತ್ತೆ ನೀವೆ ಎಲ್ಲಿಗ ಹೋಗ
ನಾವು ರೀಸೆಂಟ್ ಆಗ ಪ್ರಸ ನಾವು ತಿರುಪತಿಗೆ ಹೋಗಿದ್ವಿ
ಹೌದಾ ತಿರುಪತಿಗ ಹೆಂಗಿದೆ ತಿರುಪತಿ ಯಾವ್ ಕಡೆ ಹೋಗಿದ್ರಿ ನೀವು
ನಾವು ಫ್ಯಾಮಿಲಿ ಜೊತೆ ಹೋಗಿದ್ವಿ ನಮ್ಗೆ ಹತ್ರನೇ ಹ ಹ್ಮ್ ಏನಿಲ್ಲ ಅಂದ್ರು ಒಂದ ಫೈವ್ ಅವರ್ಸ್ ಜರ್ನಿ ಅಷ್ಟೆ
ಹ
ಪ್ರತಿ ಸಲಾನೂ ಅಲ್ಲಿಗೆ ಹೋಗೋದು ನಂಗ ಇಷ್ಟ ಅದೇ ಪ್ಲೇಸು ನಂದುು ಹ ನಾು ಹುಟ್ಟಿದ ಹಬ್ಬಕ್ಕೆ ಅಲ್ಲಿಗೆ ಹೋಗ್ತಿರ್ತೀವಿ ಪ್ರತಿ ಸಲ
ನಿಮ್ಮ್ ಮನೆದವ್ರು ಬಂದು ವೆಂಕೇಶ್ವರ ಸ್ವಾಮಿ ಏನು
ಹ ಇಲ್ಲ ನರಸಿಂಹಸ್
ನರಸಿಂಹ ಸ್ವಾಮಿನ ಅದೇ ಊಟವಾಗುವ ನಾವು ಅಲ್ಲೇ
ಅಂದ್ರೆ ನಂಗೆ ಚಿಕ್ಕವಾಗ ಅದು ಸ್ಕೂಲ್ ಕೊಟ್ಟಿದ್ದು ಅವರ ಹೆಪಿ ಹೆಸರು ಇಟ್ಟಿದ್ದು ಪದ್ಮಿನಿ ಅಂತ ಅದು ಅಕ್ಕ ಹೋಗ್ತಿಿರ್ತೀವಿ
ಹೌದಾ ಹ್ಮ್ ಇಲ್ಲ ನಿಮ್ಗೆ ಯಾವ ತಿಿಂದ ನಾವು ಹೋಗೋದುದು ತಿರುಪತಿಗ್ ಜಾಸ್ತಿ ಹೋಗ್ತೇವಿ ನಮ್ಮ್ ಮನ ದೇವ್ರವ್ರು
ಹೌದಾ
ಎರಡ್ ಸತಿ ಆದ್ರೂ ಮೂರ್ ಸತಿ ಹೋಗ್ಲೇಬೇಕು ನಾವು ಅಲ್ಲಿ ಹೆಂಗಾದ್ೂ ಹೋಗಿ ಅ ಒಂಥರ ಎಲ್ಲ ರಿಲ್ಯಾಕ್ಸ್ ಇರ್ತೈತಿ ಪೀಸ್ ಸಿರ್ತೈತಿ ಹ ಅಲ್ಲಿ ಹೋಗಿದ್ರೆ ಎಲ್ಲಾ ಕಷ್ಟ ಎಲ್ಲ ಹೋಗ್ತೈತ್ಂತ ನಂಬತೀವಿ ನಾವು
ಹ್ಮ್
ಇನ್ನ ನಿಮ್ಗೆ ಯಾವ ತಿಂಡಿ ಅಂದ ಇಷ್ಟ
ನನಗ್ ಚಪಾತಿ ಅಂದ್ರೆ ಇಷ್ಟ
ಹೌದಾ ಚಪಾತಿ ಚಪಾತಿ ಜೋಳ ಏನ್ ತಿಂತೀರಿ ಜಾಸ್ತಿ
ಹಾಲೂ ಕರಿ ನೀವು
ಹಾ ನನಗ ಚಪಾತಿ ರೊಟ್ಟಿ ಪೂರಿ ಇಂಥವು ಇಷ್ಟ ಅದ್ರ ಜೊಲಿ ಸಾಂಬಾರು ಚಟ್ನಿ ಇಲ್ಲಾಂದೆ ಆಳೂ ಕರಿ ಅಂದ್ರೆ ಇಷ್ಟ ನಮಗ
ಹ್ಮ್ ಮುದ್ದೆ ಇಷ್ಟ ಇಲ್ವಾ
ಹ ಇಲ್ಲ ಮುದ್ದೆ ಯಾವತ್ತೇ ಟ್ರೈ ಮಾಡಿಲ್ಲ ನಾನು ಬಟ್ ಮಾಡ್ತಾರ ಬಟ್ ನಾನು ಯಾವತ್ತೇ ತಿಂದಿಲ್ಲ ಅಷ್ಟ ಹ ಇತರ ಮುದ್ದೆ ಮತ್ತೆ ಚಿಕೆನ್ ಸಾರು ಇವೆಲ್ಲಾ ಚೆನ್ನಾಗಿ ಇರ್ತಾವ ಬಟ್ ನನಗ ತಿನ್ನಂಗ ಅನ್ಸಲ್ಲ ಅಷ್ಟೆ ಬಟ್ ರೊಟ್ಟಿ ಜೊತೆ ಚಿಕನ್ ಸಾರು ಮತ್ತೆ ಇವು ತಿನ್ನೋದಂದ್ರೆ ಬಾಳ ಇಷ್ಟ
ಹ್ಮ್ ನಮ್ ಕಡೆ ಫುಲ್ಲದ್ ಮುದ್ದೆನೆ ಮಾರ್ನಿಂಗ್ ಬೆಳಿಗ್ಗೆ ಮತ್ತೆ ರಾತ್ರಿ ಮುದ್ದನೇ
ಹೌದಾ
ಹ್ಮ್ಂತ ಆಜ ಆಾತ ಎಲ್ಲ ಆಚೆ ಹೋಗ್ತಿರ್ತಾರಲ್ಲ ಕೆಲ್ಸಕ್ಕೆ ಕೂಳಿ ಕೆಲ್ಸ ಇನ್ನು ಅವ್ರಿಗೆ ರಾಗಿ ಮುದ್ದೆ ಇರಲೇಬೇಕುಷ್ಟ ಜಾಸ್ತಿ ಶಕ್ತಿ ಇರ್ಬೇಕಂದ್ರೆ ರಾಗಿ ಮುದ್ದೆ ಬೇಕು ಅ ಹಂಗಾಗಿ ನಮ್ ಫುಲ್ ಅಭ್ಯಾಸ
ಹೌದಾ ಇನ್ನ ನೀವು ಎಕ್ಸಾಮ್ಸ್ ಯಾವಾಗಿದ್ದಾವ ನಿಮಗ
ನಮ್ ನೆಕ್ಸ್ಟ್ ತಿಂಗಳು ನಿಮ್ಗೆ
ನಮೀಗ ಏನ ಎರಡ್ ತಿಂಗ್ ಆದ್ಮೇಲೆ ಇಡ್ತಾರ ಅಂತ ಹೇಳಿದ್ರು ಎಲ್ಲಿಗಾದ್ರೂ ಹೋಗ್ಬೇಕ ಅನ್ಕಂತ ೀರಾ ಎಕ್ಸಾಮ್ಸ್ ಆದ್ಮೇಲೆ
ಇನ್ನು ನಾ್ ಪ್ಲಾನ್ ಮಾಡ ಅನ್ಕೊತಿದ್ದೀವಿ ಅಷ್ಟೇ ನೀವು
ನಾವು ದದುದ್ ಸಾಗರ್ ಇಲ್ಲಾ್ರೆ ಗೋವಾ ಹೋಗ್ಬೇಕು ಅನ್ಕಂತಿದೀವಿ ಹ ನಾವವು ಗೆಳತಿಯ ಜೊತೆ ಹೋಗ್ತಿದೀವಿ
ಹ ಅಂದ್ರೆ ನಿಮಗ್ ಗೊತ್ತಾ ಹೆಂಗ ಹೋಗೋದು ಅವ
ಹ ಇಲ್ಲ ಗೊತ್ತಿಲ್ಲ ಬಟ್ ಗೊತ್ತಿದ್ದವ್ರು ಅಲ್ಲೇ ಒಂದ್ಸತ್ ಹೋಗಿದ್ರಂತ ಅವ್ರ ಜೋಡೆ ಹೋಗ್ತಿದೀವಿ ನಾವು ಅಲ್ಲೇ ಒಂದ್ ಟ್ರೆಕ್ಕಿಂಗ್ ಒಂದ್ ಹದ್ನಾರು ಕಿಲೋಮೀಟರ್ ಇರ್ತದಲ್ಲ ಎಲ್ಲ ಅವರೇ ತೋರ್ಸ್ತಾರಂತ ಒಂದು ನಾಕೈದ್ ದಿನ ಹೋಗ್ಬ ಹಂಗ್ ಬರ್ಬೇಕಂತ ಅನ್ಕೊಂತಿದೀವಿ ಇನ್ನಾಗ ಗೊತ್ತಿಲ್ಲ ಇನ್ನ ನಮ್ ಪೇರೆಂಟ್ಸ್ ಅನ್ ಕೇಳಿಲ್ಲ ಇನ್ನ ಗೆಲಿತಿಯಾರ ಅಂತ ಹೇಳಿದ್ರು ಬಟ್ ಪೇರೆಂಟ್ಸ್ ಒಪ್ಕೋಬೇಕಲ್ಲ ಅದ್ ಒಪ್ಕೊಂಡಿದ್ರೆ ಹೋಗಕ್ ಬರ್ತತ್ ನಮ್ಗ
ಹ್ಮ ಮ ನಾ ನಾ ನಾನ್ ಎಲ್ಗೂ ಹೋಗಿಲ್ಲ ಇದುವರೆಗೂ ಎಲ್ಗೂ ಹೋಗಿಲ್ಲ ಫ್ರೆಂಡ್ಸ್ ಜೊತೆಲ್ಲೂ ಫ್ಯಾಮ್ಲಿ ಜೊತೆ ಹೋಗಿದ್ದೀನಿ ಅಷ್ಟೆ ಹ ಫಸ್ಟ್ ಇವಾಗ ಅನ್ಕೊತಿದೀನ ಹ
ಗೆಳತಿರ್ ಜೊತೆ ಒಂದ್ಸರ್ ಹೋಗ್ರಿ ಚೆನ್ನಾಗಿರ್ತೈತಿ
ಅದೇ ನಾವು ಥಿಂಕ್ ಮಾಡ್ತಿದೀವಿ ಎಲ್ಲಿಗ್ ಹೋಗ್ಬೇಕು ಅಂತ ನಿಮ್ಗೆ ಏನಾದ್ರು ಗೊತ್ತ
ಹಾ ಈ ಕಡೆ ಹೋಗ್ರ ಅನಾಶಲಾಮ ಪೋಂಡಿಚರಿ ನಿಮ್ಗ ದೇವಸ್ಥಾನ ಚನ ಹೋಗ್ಬೇಕಂದ್ರೆ ಅರ್ನಾ ಚಲಮ ಆ ಕಡೆಯಿಂದ ಪಾಂಡಿಚೇರಿ ಹೋಗ್ರಿ ಇಲ್ಲ ಅಂದ್ರೆ ಜಸ್ಟ್ ವಾಟರ್ ಫಾಲ್ಸ್ ಅಂದ್ರೆ ಬೀಚಸ್ ಅಂದ್ರೆ ಗೋಕರ್ಣ ಇ ಇದೆ ವೈಜಾಗ ಇದೆ ಮತ್ತೆ ದೂಧ್ ಸಾಗರ್ ಗೋವಾನು ಚೆನ್ನಾಗಿ ಇರ್ತೈತೆ
ಅಂದ್ರೆ ಅಲ್ಲೇ ಇರ್ಬೇಕು ಅಂದ್ರೆ ನೈಟ್ ಸ್ಟೇ ಇರುತ್ತಲ್ಲ
ಹ ಇರ್ತೈತಿ ರೂಮ್ಸ್ ಇರ್ತವ ಹೋಟೆಲ್ಸ್ ಇರ್ತವ ಆ ಕಡೆ ಸ್ಟೇ ಮಾಡ್ಕೋಬೇಕು ಇಲ್ಲಾಂದ್ರ ಗೊತ್ತಿದಾವ್ರರು ಯಾರಾರ ಇದ್ರೆ ಅವಡ್ ಕರ ಆದ್ರರು ಇರ್ಬೋದು ನಾವು ಅನ್ನಚಲಮ್ಮ ಪಾಂಡಿಚರಿ ರೂಮ್ಸ್ ತಗೊಂಡಿದ್ವಿ ಆತರನೇ ವಯಸ್ ಹಾ ಎಲ್ಲ ಚೆನ್ನಾಗಿತ್ತು ಆಯನ ಎಲ್ಲ ಚೆನ್ನಾಗಿರ್ತಾವ ಅಲ್ಲಿ ಚನ್ನ ಟ್ರೀಟ್ ಮಾಡ್ತಾರ
ಹ್ಮ್
ಹ್ಮ್
ಮತ್ತ ಇನ್ನೇನ್ರಿ ಸಮಾಚಾರ
ಇಲ್ಲ ನೀವ್ ಹೇಳ್ಬೇಕು ನೀಏನ್ ಮಾಡ್ತಿದ್ದೀರಿ
ನಾನ್ ಸುಮ್ನೆ ಕೂತಿದ್ನೀ ಮಾರ್ನಿಂಗ್ಇಂದ ಹ್ಮ್
ಯಾವ್ ಟೈಮಿಂಗ
ನಮ್ಗೆ ಎಂಟು ಗಂಟೆ ಎಂಟು ಗಂಟೆ ಹಂಗಿರ್ತಾರೆ ನೈಟ್ ಮಟ್ಟೆನ್ ಏನ್ ಮಾಡ್ತಾರೆ ಇಲ್ಲಿ ಅನ್ನ ಸಾರು
ಹನ್ನೊಆರುರು ನನ ಮಧ್ಯಾಹ್ನನ ಅನ್ನೊಸಾರು ಮತ್ತೆ ರಾತ್ರಿನ ಹನ್ನ್ ಸಾರ ಅಂದ್ರೆ ಕಷ್ಟ ಆಗಲ್ಲ ನಿಮ್ಗ
ಅದೇ ಕಷ್ಟ ಆಗುತ್ತೆ ಏನ್ ಮಾಡಕ್ಕಾಗುತ್ತೆ
ಹೌದಾ
ಚೇಂಜ್ ಮಾಡಕ್ ಕೇಳ್ತೀವಿ ಅವ್ರು ಮಾಡಲ್ಲ
ಹ್ಮ
ನಿಮ್ಗೆ ಏನ್ ಕೊಡ್ತಾರೆ ಈಗ
ಈಗ ನಮಗೂ ಗೊತ್ತಿಲ್ಲ ಇನ್ನ ಯಾವ್ದಂದ್ರು ಸಾರು ಇರ್ತಾರ ಇಲ್ಲಾಂದ್ರೆ ಕರಿ ಇರ್ತಾರ ಗೊತ್ತ ಗತ್ತಲ್ಲ ನೋಡ್ಬೇಕು ಹೋಗಿ ಏನಟ್ಟಿದ್ರು ತಿನ್ಬೇಕು ನಮಗ ಎಂಟೂವರಿ ಇಲ್ಲ ಒಮ್ಮತ್ ಆಗುತ್ತಾ
ಹ್ಮ್ ನಮಗೆ ಅಷ್ಟ ಏಳ ವರೆ
ಹ್ಮ್ ನಿಮ್ ಕಡೆ ಹಬ್ಬಗೆಲ್ಲ ಆಚಸ್ತಾರ
ಹ
ಯಾವ ಹಬ್ಬ ಜಾಸ್ತಿ ಇಷ್ಟ ನಿಮಗ ಯಾವ ಹಬ್ಬ ಜಾಸ್ತಿ ಕೆಳ್ಸದು
ನಮಲ್ಲಿ ಗಣೇಶ ಹಬ್ಬ ಇಷ್ಟ ಯಾಕಂದ್ರೆ ಊರಲ್ಲೆ ಅಣ್ಣವರೆಲ್ಲಾ ದೊಡ್ಡ ದೊಡ್ಡ ಗಣೇಶ ಇರ್ತಾರೆ
ಹಾ
ಫುಲ್ ಡ್ಯಾನ್ಸ್ ಮಾಡ್ಕೊಂಡು ದೇವ್ರನ್ನ ಬಿಡ ಬಿಡೋದು ಹಾ
ಮತ್ತೆ ಪಟಾಕಿ ಹಚ್ಚದು ಗಣೇಶಬ್ಬಗ ಹ್ಮ ಮತ್ತೆ ಇನ್ನ ಸಂಕ್ರಾಂತಿ ದೀಪಾವಳಿ
ಅವು ಅವಕ್ಕಿಂತ ಇದು ತುಂಬಾನೇ ಇಷ್ಟ ಎಲ್ಲಾರು ಇಡ್ತಾರಲ್ಲಾ ಹ್ಮ್ ತ್ರೀ ಡೇಸ ಫುಲ್ಲು ಹ್ಮ
ದಿನ ಕೂಡ್ಸ್ತಾರ ಇಲ್ಲಾಂದ್ರೆ ಐದ ದಿನ ಕೂಡಸ್ತಾರ ಗಣೇಶನ
ದೀಪವಳಿನೂ ಇಷ್ಟ ತುಂಬಾ ಇಷ್ಟ ನೈಟ್ ರಾತ್ರಿ ಎಲ್ಲಾ ಪಟಾಕಿ ಕ್ಕಿ ಓಡ್ಕೊಂಡು ಅಣ್ಣ ಅವ್ರ ಜೊತೆ ರೋಡ್ ರೋಡ್ ಸುತ್ಕೊಂಡು ಚೆನ್ನಾಗಿರುತ್ತೆ ಹ ನೀವು ನೀವೇನ್ ಮಾಡ್ತೀರಾ
ನಮಗ್ ಜಾಸ್ತಿ ಆಚರಿಸಂದು ನಾವು ಸಂಕ್ರಾಿ ಜಾಸ್ತಿ ಆಚರಿಸತೀವಿ ಅದೇ ನಮ್ಗ ದೊಡ್ಡ ಹಬ್ಬ ಬಾ ತರ ಮಾಡ್ತೇವಿ ಆಮೇಲೆ ದೀಪಾವಳಿ ಉಗಾದಿ ಇವೆಲ್ಲ ಸಂಕ್ರಾಂತಿ ಅಂದ್ರೆ ಒಂದ್ ಐದ್ ದಿನ ಮಾಡ್ತೀವಿ ನಾವವು ಬೋಗಿ ಪೊಂಗಲ್ ಅಂತ ಮತ್ತೆ ಕನುಮಾ ಅಂತ ಇನ್ನು ಎರಡು ದಿವಸ ಇದು ವೆರೈಟಿ ವೆರೈಟಿ ಫುಡ್ ಇಡ್ತೀವಿ
ಹಾ
ದಿವಾಳಿಿನ ಅಷ್ಟೇ ದಿವಳಿ ಒಂದ ಮೂರ್ ದಿನ ಆಚರಿಸಸ್ತವಿ ಆಮೇಲೆ ಒಂದ್ ತಿಂಗ್ ಕಾರ್ತಿಕ ಮಾಸ ಬರ್ತೈತಿ ದಿನ ದಿನಾ ದೀಪ ಹಚ್ಚಿ ಮತ್ತೆ ದೇವರ್ಗ ಪೂಜಾ ಮಾಡಿ ದೀಪ ದಪಾವಳಿಗ ಮತ್ತೆ ಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ ಗ್ರ್ಯಾಂಡ್ ಆಗಿ ಎಲ್ಲರನ್ನ ಕರೆದು ತಾಂಬೂಲೆ ಎಲ್ಲಾ ಇಡ್ತೀವಿ ಆಚಾಸ್ತೇವಿ ನಮ್ಮ ಮನೆಯಲ್ಲಿ ದೀಪಾವಳಿನ
ಹೌದ ಲಕ್ಷ್ಮಿ ಹಬ್ಬನುೂ ಮಾಡ್ತೀರಾ
ಲಕ್ಷ್ಮೀ ಹಬ್ಬನ ಮಾಡ್ತೀವಿ ಒಂದ ದಿನ ದೀಪಾವಳಿನಲ್ಲಿ ಲಕ್ಷ್ಮಿ ಹಬ್ಬನೇ ನಾವು ಗ್ರ್ಯಾಂಡ್ ಆಗಿ ಮಾಡೋದು
ಅಂದ್ರೆ ಲಕ್ಷ್ಮೀ ಹಬ್ಬಾಗ ಅಂದ್ರೆ ಫುಲ್ ಅವ್ರರಿಗೆ ಸೀರೆ ಉಟ ಪ್ಸಿ ಹಂಗ್ ಮಾಡ್ತೀರಾ ಒಡವೆ ಎಲ್ಲ ಹಾಕಿ
ಉಡಿ ಏನರಲ್ಲ ಸೀರೆ ಕಟ್ತೀವಿ ಅಷ್ಟೇ ಮತ್ತೆ ಒಂದ್ ಕಾಸ ಇಡ್ತೀವಿ ಲಕ್ಷ್ಮೀ ದೇವಿ ಪಟಾಕಿ ಮುಂದ ಒಂದ್ ಕಾಸಿ ಇಡ್ತೀವಿ ಲೈಕ್ ಯಾವಾಗ ಪೂರ್ವಿಕರ್ನಿಂದ ಬರ್ತೈತಲ್ಲ ಕಾಸ ಎಲ್ಲ ಆ ಕಾಸೆಲ್ಲ ಇಡ್ತೀವಿ ನಾವು
ಹ್ಮ್ ಅಲ್ಲೇ
ಎರಡು ದಿನ ಹಾ ಅಲ್ಲ ದುಡ್ಡೆ ಎಲ್ಲಾ ಇಟ್ಟಿ ಆಚರಿಸ್ತೇವಿ
ಹತಾ
ಸರಿ ನಿಮ್ಗೆ ಯಾವಾಗಾದ್ರೂ ಬೇಜಾರಾಗಿದ್ರೆ ಕಾಲೇಜ್ಲಿ
ಹಾ ಸರಿ ಆಯ್ತ್ರಿ ಧನ್ಯವಾದಗಳು
ಹ್ಮ